ಹಲೋ ನಮಸ್ಕಾರ್
ನಮಸ್ಕಾರ ಹೇಗಿದ್ದೀರಾ
ಹಾ ಚೆನ್ನಾಗಿದ್ದೀವಿ ನೀವೆಲ್ಲಾ ಚೆನ್ನಾಗಿ
ಹ ಎಲ್ಲಾ ಆರಾಮಾಗಿದ್ದೀವಿ ಊಟ ತಿಂಡಿ ಕಾಫಿಟೀ ಎಲ್ಲಾ ಆಯ್ತಾ
ಹಾ ಆಗ್ತಿದೆ ನಿಮ್ದೆಲ್ಲಾ ಆಯ್ತಾ
ಆಯ್ತು ಏನ್ ಮಾಡ್ತಿದ್ದೀರಾ ನೀವು
ಏನಿಲ್ಲ ಸುಮ್ಮನೆ ಕೂತಿದ್ವಿ ನೀವ ಎನ್ ಮಾಡ್ತರ್ರಿ ನಿಮ್ ಕಡೆ ಮಳೆ ಎಲ್ಲಾ ಚೆನ್ನಾಗ್ ಆಯ್ತಾ
ಹ ಮಳೆ
ಹ್ಮ್
ಮಳೆ ಇಲ್ಲಿ ಬರ್ತಾನೆ ಇದೆ ಏನ್ ಮಾಡಕ್ ಕ್ಕ ಆಗಿಲ್ಲಾ ಮಳೆ ಬರ್ತಾನೆ ಇರುತ್ತೆ
ಹೌದಾ
ಹೌದು ಏನ್ ಮಾಡಕ್ಕ ಆಗಲ್ಲ
ಪ್ರತಿ ದಿನ ಬರ್ತಾನೆ ಇದಯಾ ಅಂದ್ರೆ ಏನಾದ್ರು ಒಂದ್ ಎರಡ್ ದಿನ ಮಧ್ಯದಲ್ಲಿ ಬಿಟ್ಟು ಮತ್ತೆ ಇವತ್ತು
ಇಲ್ಲ ಪ್ರತಿದಿನ ಮಳೆ ಬರ್ತಾನೆ ಇದೆ
ಹ್ಮ್ ಹ್ಮ್
ಏನ್ ಮಾಡಕ್ ಆಗಲ್ಲ ಮಳೆ ಬ್ಯಾಡ ಹಪ್ಪ ಬೇಡ ಹಪ್ಪ ಅಂದ್ರೆ ಬರುತ್ತೆ ಬಾ ಅಮ್ಮ ಬಾ ಅಮ್ಮ ಅಂದ್ರೆ ಬರಲ್ಲ
ಈ ಮಳೆ ಟೈಮ ಅಲ್ಲಿ ಬಜ್ಜಿ ಬೋಂಡ
ಅವು ತುಂಬಾ ನನ್ಗೂ ಇಷ್ಟ ಆದ್ರೆ ಅವೇನಿಲ್ಲ ಇಲ್ಲಿ
ಹ್ಮ್ಮ್ಹ
ನಾವ್ ಪೀಜಿಲ್ಲ ಇದೀವಿ ನಮ್ಗ್ ಪೀಜಿಲ್ಲ ಏನು ಕೊಡಲ್ಲ ಮನಲ್ಲ ಇದ್ರೆ ಎಲ್ಲಾ ಕೊಡ್ತಾರೆ ಕುಟುಂಬದವರು ಇರ್ತಾರೆಲ್ಲಾ ಅಮ್ಮ ಅಪ್ಪ ಎಲ್ದು ಅವಾಗ ಅಮ್ಮ ಮಾಡ್ತಾರೆ
ಅಂದ್ರೆ ನೀವು ವಾರ್ ಗೆ ಹೊರ್ಗಿಂದು ತಿಂಡಿಗ್ಗಳೆಲ್ಲಾ ತುಂಬಾ ಇಷ್ಟ ಪಡ್ತಿರಾ ಇಲ್ಲಾ ಮನೇಲಿ ಮಾಡೋದ ಇಷ್ಟ ಆಗುತ್ತಾ
ಅಂದ್ರೆ ಎರಡು ಅಂ ನಿಲ್ಲ ಅದು ತಿಂತೀನಿ ಇದು ತಿಂತೀನಿ ಒಬ್ಬೊಬ್ರು ಇರ್ತಾರೆ ಇದು ಇಷ್ಟ ನನ್ಗ ಅದು ಇಷ್ಟ ಇಲ್ಲ ಅದು ಇಷ್ಟ ಇದ ಇಷ್ಟ ಇಲ್ಲ ಅಂದ ನನ್ಗ ಹಂಗೇನಿಲ್ಲ ನಾನಲ್ಲ ತಿಂ ತಿಂತೀನಿ ಅಂದ್ರೆ ಮನೇದು ತಿಂತೀನಿ ಹೊರ್ಗಡೆನು ತಿಂತೀನಿ ಇಷ್ಟ ಹಂಗೇನ ಅನ್ನೇ ಇಷ್ಟ ಪಡ್ಬೇಕು ಅಂತ ನೀವು ನಿಮ್ಗೆ ಹಂಗ ಏನಾದ್ರೂ ಇದ್ಯಾ
ನಂಗ ಹಂಗ ಏನ ಇಲ್ಲ ಹಂಗಗೆ ಯಾವ್ದ ಆದ್ರೆ
ಚೆನ್ನಾಗಿರ್ಬೇಕು ಏನಂದ್ರೆ ರುಚಿ ಚೆನ್ನಾಗಿದ್ರೆ ಎಲ್ಲಾ ತಿಂತೀವಿ ರುಚಿ ಚೆನ್ನಾಗಿಲ್ಲ ಅಂದ್ರೆ ಏನ್ ತಿನ್ನ ಇವಾಗ ಮನೆಯಲ್ಲೇ ಆಗ್ಲಿ ಒಂದೊಂದ್ಸಲ ರುಚಿ ಚೆನ್ನಾಗಿರಲ್ಲಲ್ಲ ಅವ
ಹ ಹೌದು ಅಂದ್ರೆ ಎರಡು ಕಡೆ ಹೋಗ್ ಯಾವ್ ಕಡೆ ಅದ್ರೊನು ಅಂದ್ರೆ ಪ್ರತಿದಿನ ಒಂದೇ ನಮ್ಮ್ ಕಡೆ ತಿನ್ಬೇಕಂದ್ರೆ ನಮಗೂ ಸಹನು ಒಂತರ ಮನಸಿಗೆ ಬೇಜಾರಗು
ಹಾ ಅಲ್ವಾ ಒ ಏನಾದ್ರು ನೋಡ್ಬೇಕು ಬೇರೆ ಅಂತ
ಹ್ಮ ಒಂದ್ ವೇಳೆ ನಾವು ಇಲ್ಲಾ ತಿಂತೀವಿ ಅನ್ಕೊಂಡ್ರು ನಮ್ಗೆ ಬೇಡ ಬಿಡಪ ಸಾಕು ಎಷ್ಟು ದಿನ ಅಂತ ತಿನ್ನೋದು ಅಂತ ನಮ್ಗೆ ಇದು ಆಗಬಿಡುತ್ತೆ
ಹಾ ಹಂಗೆ ಏನ್ ಮಾಡ ಏನ್ ಮಾಡಕ್ಕ ಆಗಲ್ಲ ಅಷ್ಟ
ಹೌದು ಹೌದು
ಹಾ ಇನ್ನೇನು ಎಳ್ಬೇಕು ನೀವೇ
ಹ್ಮ್ ಏನಿಲ್ಲಾ ನೀವ್ ಹೇಳದ್ರೆ ಕೇಳ್ತೀವಿ
ಹ ಮತ್ತೆ ಯಾವ ದೇವಸ್ಥಾನ ಅಂದ್ರೆ ನಿಮ್ ಅಂದ್ರೆ ಯಾವ್ಯಾವ ದೇವಸ್ಥಾನಗಳಿಗೆ ಹೋಗಿದ್ದೀರಾ ನೀವು
ನಾನು ಇತ್ತೀಚಿಗೆ ಅಂದ್ರೆ ಮ ಕೆಲವೊಂದ ಪ್ರವಾಸಿ ತಾಣಗಳಗ್ ಹೋಗಿದ್ದೀನಿ ಹ ಅಂದ್ರೆ ಪ್ರವಾಸಿ ಉದ್ಯನಗಳಂದ್ರೆ ತುಂಬಾ ಅಂದ್ರೆ ಧಾರ್ಮಿಕ ಸ್ಥಳಗಳಿಗೆ ಹೋಗಿರೋದು ಅಂದ್ರೆ ಹ ಎಲ್ಲಾ ದೇವಸ್ಥಾನಗಳುಕೆ ಹ ಹೋಗಿದ್ದೀನಿ ಅಂದ್ರೆ ನಮ್ ರಾಜ್ಯದಲ್ಲೂ ಹೋಗಿದ್ದೀನಿ ಬೇರೆ ರಾಜ್ಯದಲ್ಲೂ ಹೋಗಿದ್ದೀನಿ
ಒ ಹೌದಾ ಬೇರೆ ರಾಜ್ಯಕ್ಕೆಲ್ಲಾ ಓಡಾಡ್ತೀರಾ ನೀವ್ ಓ ಓಡಾಡೋಡದು ಅಂದ್ರೆ ತುಂಬಾ ಇಷ್ಟ
ಹಾ ತುಂಬಾನೇ ಇಷ್ಟ ಅದೆ ಸ್ನೇಹಿತರ ಜೊತೆನೂ ಹೋಗತಿವಿ ಕುಟುಂಬದವರ ಜೊತೆನೂ ಹೋಗತಿವಿ ಹಾ ಹಾ ಅಂದ್ರೆ ಹೊ ಹೋಗಿದ್ದೀವಿ ಅ ಅಂದ್ರೆ ನಮ್ಮ ರಾಜ್ಯಕ್ಕೆ ಹೋಳಿಸಿದ್ರೆ ಬೇರೆ ರಾಜ್ಯ ಸ್ವಲ್ಪ ಏನಂ
ಹ್ಮ್
ಆ ಸ್ವಚ್ಛತೆ ಕಾಪಾಡದ್ರಲ್ಲಿ ಸ್ವಲ್ಪ ಎಲ್ಲೋ ಅಂದ್ರೆ ಆ ಅಲ್ಲಿ ನಮ್ಮ ಸ್ಥಳದಲ್ಲಿ ಅ ಅಂದ್ರೆ ಏನು ಕಾರ್ಯನಿರ್ವಹಿಸಿದಾಗಿರ್ಬೋದು ಹು ಕ ಇದು ಎಲ್ಲಾ ಕರೆಕ್ ಸ್ ಸರಿಯಾಗ್ಗಿ ವ್ಯವಸ್ಥೆ ಇರಬಹದು ಎಲ್ಲ ವ್ಯವಸ್ಥೆಲ್ಲ ನೋಡಿದ್ರೆ ನಮ್ಮ್ ರಾಜ್ಯ ಏನೋ ಒಂತರ ಚೆನ್ನಾಗಿದೆ ಆ ಊಟದ್ದ ಆಗಿರ್ಬೋದು ಎಲ್ಲಾನ ನಮ್ದೇ ಚೆನ್ನಾಗಿದೆ ಅಂತ ಅನ್ಸುತ್ತೆ ಮತ್ತೆ ಏನ್ ಮಾಡೋದು ಅಂದ್ರೆ ಒಂದೇ ಕಡೆ ಎ ಯಾವಾಗ್ಲೂ ನಮ್ ದ್ರಲ್ಲೇ ನೋಡೋದು ದು ಅಂತದ್ ಏನಿಲ್ಲ ಅಲ್ಲ ಎಲ್ಲಾ ಕಡೆ ಓಡಾಡದ್ರನೆ ನಮಗು ಸ್ವಲ್ಪ ಅರ್ಥ ಆಗೋದು ಹೆಂಗಿದೆ ಪ್ರಪಂಚ ಹೆಂಗೆ ಅಂತೆಲ್ಲ
ಹೌದು
ಹಾ ದು
ಬಂಡಿ ಮಹಾಕಾಳಮ್ಮ ಟೆಂಪಲ್ ಹೋಗಿ
ಹಾ ಹ್ಮ
ಅ ಏ ನಾನು ಬಂಡೆ ಮಹಾಕಾಳಮ್ಮ ಟೆಂಪಲ್ಗೆ ಹೋಗಿದ್ದೆ ಇವತ್ತು ಹೇಳ್ಬೇಕಂದ್ರೆ ಅಲ್ಲಿ ಚೆನ್ನಾಗಿತ್ತು
ಹು ಹೌದು ಇಲ್ಲಿ ಅಂದ್ರೆ ಬೇಕಾದಷ್ಟು ಸ್ಥಳಗಳು ಇದ್ದಾವಲ್ಲ ಅಂದ್ರೆ ಈ ಇವತ್ ಹೌದು ಇವತಂತ್ತು ಎಲ್ಗೂ ಹೋಗಕಿಲ್ಲ ಇಲ್ಲೇ ನಮ್ಮ ಹ್ಮ್ ಹ್ಮ್ ಇಲ್ಲೇ ಅಂದ್ರೆ ಹತ್ರದಲ್ಲಿ ಇರೋ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ ಅಂದ್ರೆ ಯಾವಾಗ್ ಅನ್ಕೊಂಡ್ರೆ ಯಾವಾಗ ಅಂದ್ರೆ ಇಂತ ದಿನಾನೇ ಅಂತ ನಂಗಗೆೇನ್ ಇಲ್ಲ ಅಂದ್ರೆ ಕೆಲವರು ಸೋಮವಾರನೇ ಹೋಗ್ಬೇಕು ಹ ಇಲ್ಲ ಶುಕ್ರವಾರ ಹೋಗ್ಬೇಕ ಹಿಂಗ ಅನ್ಕೊಂತಾರಲ್ಲ ನನ್ಗ ಏನಿಲ್ಲ ಮನ್ಸಿಗೆ ಅವಾಗ ಅನ್ಸಿದ್ರೆ ಅವಾಗ ಹೋಗ್ ಬರ್ತೀನಿ
ಅಷ್ಟೇ ನಮ್ಗೂ ಅಷ್ಟೇ ಹಂಗೆ ಹಂಗ್ ಇಟ್ಕೋಬಾರ್ದು ಇಂಥ ದಿನಾನೇ ಹೋಗ್ಬೇಕು ಹಿಂಗ ನಾವು ಯಾವಾಗ ರಜಾ ಸಿಕದ್ರೆ ಅವಾಗ ಹೋಗ್ಬೇಕ್ ಪ್ಪಾ ಅಂತ ಇರ್ಬೇಕು ಒಬ್ಬೊಬ್ಬರು ಸುಮನೆ ಇದದ್ಬಿಡಣ ಏನು ಬೇಡಪ್ಪಾ ಇವತ್ತು ಸುಸ್ತ್ ಆಗ್ಬಿಟ್ಟಿದೆ ಅಂತ ಸುಮ್ನೆ ಇರ್ತಾರೆ ಇನ್ನೊಬ್ಬೊಬ್ರು ಯ ಓಡಾಡೋಣ ಓಡಾಡ್ಬೇಕು ಎಲ್ಲಾ ನೋಡ್ಬೇಕು ಅಂತ ಎಲ್ಲಾರು
ಹೌದು ಕೆಲವ್ರ ಓಡಾಡೋದೇನೆ ಫುಲ್ ಇಷ್ಟ ಆಗುತ್ತೆ
ಅಷ್ಟೇ ಅಲ್ವಾ ಒಬ್ಬೊಬ್ಬ್ರಿಗೆ ಒಂದೇ ತಿಂಡಿ ಅಂದ್ರೆ ಒಬ್ಬೊಬ್ರು ಪ್ರತಿ ದಿನ ಇಡ್ಲಿ ತಿಂತಾರೆ ಇಡ್ಲಿ ಚಟ್ನಿನೇ ತಿಂತಾರೆ ಪ್ರತಿದಿನ ಏನ್ ಮಾಡಕ್ಕು ಆ ಲ್ಲ ಅಂತವ್ರನ್ನ ಆದ್ರೆ ಬೇರೆವ್ ನನಗ್ ಹಂಗ್ ಇಷ್ಟ ಆಗಲ್ಲ ಪ್ರತಿ ದಿನ ಇಡ್ಲಿ ಹಿಂಗೆಲ್ಲಾ ಇಟ್ರೆ ಯಪ್ ಅಪ್ಪ ಏನಪ್ಪಾ ಪ್ರತಿದಿನಾನೂ ಇಡ್ಲಿನೇ ಮಾಡ್ತಾರೆ ಅನ್ಸುತ್ತೆ ಆದ್ರೆ ಪ್ರತಿದಿನ ಒಂದೊಂದು ಒಂದೊಂದು ಅಂದ್ರೆ ಇವಾಗ ಇವತ್ ಇಡ್ಲಿ ಮ ಗಡಿ ನಳೆ ದೋಸ ಮಾಡಿ ನಾಳಿದ್ದಂಗೆ ಬೋಂಡಾ ಮತ್ತೆ ಪೂರಿ ಇಂತವಲ್ಲ ಮಾಡ್ ಇದ್ರೆ ಪ್ರತಿ ದಿನ ಚೆನ್ನಾಗಿರುತ್ತೆ ಪ್ರತಿ ಇಡ್ಲಿ ಇಡ್ಲಿ ಇಡ್ಲಿ ಅಂದ್ರೆ ನಮ್ಗು ಒಂತರ ಬೇಜಾರ್ ಅಯ್ಯಪ್ಪ ಇಡ್ಲಿನ ಅಲ್ವಾ ಅಯ್ಯಪ್ಪ ಅನ್ಸೊತೆ ಪ್ರತಿದಿನ ಇರಬಾರ್ದು ಅಂದ್ರೆ ಪ್ರತಿದಿನ ನಾವು ಮನೆಯಲ್ಲಿ ಇದ್ದವಾಗೂ ಪ್ರತಿದಿನ ಏನು ಮಾಡಲ್ಲ ಅಲ್ವಾ. ಏನಾದ್ರು ಬೇರೆ ಬೇರೆ ಮಾಡ್ತಿವಿ.
ಹೌದು.
ಹಾ ನಮ್ಗೆ ಹಂಗೆ ಪ್ರತಿ ದಿನ ಒಂದೇ ಇರ್ಬಾರ್ದು ಏನಾದ್ರು ನಮ್ಮು ಏನಾದ್ರುೂ ಚ ಇರ್ಬೇಕಲ್ಲ ಬೇರೆದು ಅಂತ ಅಷ್ಟೇ ನಿಮ್ಗೆ ಹೆಂಗ್ ಇಷ್ಟ ಪ್ರತಿದಿನ ಒಂದ್ ಇದ್ರೆ ಇಷ್ಟಾನ ಇಲ್ಲಾಂದ್ರೆ ಇಡ್ಲಿ ಇಂತ ಬೇರೆ ಇದ್ ಇಷ್ಟನ
ಇಲ್ಲ ಪ್ರತಿದಿನ ಒಂದೇ ಅಂತತ್ ಯಾರ್ಗಾದ್ರು ಆಗ್ಲಿ ಅಂದ್ರೆ ಒಂಥರ ಚೆನ್ನಾಗ್ ಅನ್ಸಲ್ಲ ಹ್ಮ ಹೌದು ಅದ ತಿನ್ನಕ್ಕೂ ಮನ್ಸೆ ಅನ್ನೋದೇ ಬರೋದಿಲ್ಲ
ಹಾ ಹೌದು ನನ್ಗೂ ಬರಲ್ಲ ಒಬ್ಬೊಬ್ಬರು ತಿಂತಾರೆ ಅದೆಂಗ್ ತಿಂತಾರೆಂದ ಸಮೇತ ಗೊತ್ತಿಲ್ಲ
ಅಂದ್ರೆ ಕೆಲವ್ರಿಗೆ ಇವಾಗ ಅಹ ನಮ್ಮ ಮನೇಲ್ಲೇ ಆಗಿರ್ಬೋದು. ಆ ನಮ್ಮ ಮನೆಯಲ್ಲಿ ಇವಾಗ ನಮಗ್ ಬೇರೆ ಬೇರೆ ಇಷ್ಟ ಆಗುತ್ತೆ ಬಟ್ ನನ್ ತಮ್ಮಗೆ ಪ್ರತ ದಿನ ನೀವು. ಪ್ರತಿದಿನ ಮುದ್ದೆ ಸಾಂಬಾರು ಮುದ್ದೆ ಸಾಂಬಾರೆ ಮಾಡಿಟ್ರು.
ಹ ಅಂದ್ರೆ ಅದು ಮೂ ಮುದ್ದೆ ನನ್ಗೂ ಇಷ್ಟ ಪ್ರತಿದಿನ ನಾವ್ ಮನೆಯಲ್ಲ ಪ್ರತ ದಿನ ಮಾಡ್ತೀವಲ್ಲ ಮುದ್ದೆ. ಮುದ್ದೆ ಇವಾಗ ನಮ ಇರೋ ಕಡೆ ಮುದ್ದೆ ಮಾಡ್ತೀವಿ ಉತ್ತರ ಕರ್ನಾಟಕದ ಕಡೆ ಜೋಳದ ರೊಟ್ಟಿ ಮಾಡ್ತಾರೆ ಮತ್ತೆ ನೀರ್ ದೋಸೆ ಒಂದೊಂದ. ಹಿಂಗೆ ಒಂದೊಂದು ಅಂದ್ರೆ ಅವ್ರು ಪ್ರತ ದಿನ ಅದ್ ಮಾಡ್ಕೊಂಡ್ ತಿಂತಾರೆ ಆದ್ರೆ ನಾವ್ ಬೇರೆ ಹತ್ರದ. ಬಂದಾಗ. ಅಂದ್ರೆ ಪಿ ಜಿಗೆ ಹಿಂಗೆ ಹಾಸ್ಟೆಲ್ಗೆ ಅಲ್ಲಿ ಒಂದೇ ಮಾಡಿದ್ರೆ ತಿನ್ನಕ್. ಕ್ಕಗಲ್ಲ ನಮ್ ಕೈಯಲ್ಲಿ ಅಲ್ಲಿ ನಾವು. ಛೆ ಏನಾದ್ರು ಬೇರೆ ಇರ್ಬೇಕ ಅನ್ಕೊಂತೀವಿ. ಮನೇೆಯಲ್ಲಿ ಆದ್ರೆ ನಾವು ಮನೇೆಯಲ್ಲಿ ಪ್ರತಿದಿನ. ನಾವು ಮುದ್ದೆ ತಿಂತೀವಿ ಹಂಗ ಅಂದ್ರು ಮನಂದ ಅಂದ್ರೆ ಮನೆ ಇವಾಗ ಮುದ್ದೆ ಮಾಡಿದ್ರು ಸಾರ ಬೇರೆ ಮಾಡ್ತಾರಲ್ವಾ. ಅಂದ್ರೆ ಪು ಮುದ್ದೆ ಮಾಡ್ತಾರೆ ಆದ್ರೆ ಸಾರ್ ಬೇರೆ ಒಂದ್ಸಲ ಇದು ಸೊ ಸಾರು ಇನ್ನೊಂದ್ಸಲ ಬಸ್ ಸಾರು ಇನ್ನೊಂದ್ಸಲ ಇನ್ನೊಂದ. ಬೇಳೆ ಸಾರು ಆ ಸಾರ ಈ ಸಾರ ಮಾಡ್ತೀವಿಜ ಅಂದ್ರೆ ತರಕಾರಿ. ಸಾರಿ ಹಿಂಗೆ ಆದ್ರೆ ಪೀಜದಲ್ಲಿ ಬರೀ ಇಡ್ಲಿ. ಚಟ್ನಿ ಇಡ್ಲಿ ಚಟ್ನಿ ವಾರ ಪೂರ್ತಿ ಇದೆ ಇದ್ರೆ. ಯಾರಿಗೆ ಇಷ್ಟ ಆಗುತ್ತೆ ಹೇಳಿ.
ಅಂದ್ರೆ ಯಾರ್ಗಾದ್ೂ ಆಗ್ಲಿ ಬೇಜಾರ್ು ಅನ್ಸುತ್ತೆ ಮನೆ ಊಟ ಬೇಕ ಅನ್ಸುತ್ತಲ್ಲ.
ಹಾ ನಂಗ್ ನಾ ನಾವ ಇವತ್ತ. ತಾನ ಮನೆಯಿಂದ ಬಂದ್ವಿ ನಮ್ಗೆ ಇವತ್ತು ಪಿ ಜಿ ಊಟ ತಿಂದ ಆಯಪ್ಪ ಆಗ್ತಾ ಇಲ್ಲ ದೇವ್ರೆ ಅಂತ ಬಿಸಕ ಬಿಟ್ವಿ ಎಲ್ಲಾ. ಹಾ ಊಟ ಅಂದ್ರೆ ಇವಾಗ ನಾವ್ ಮನ್ಯಾಗ ಇವಾಗ ಹೆಂಗ ಆಗ್ಬಿಟ್ಟಿದೆ ಅಂದ್ರೆ ಪಿಜಿಯಲ್ಲಿ ಇರೋ ನಮ್ ಹ್ಮ್ ಪರಿಸ್ಥಿತಿ ಮನೆಗ್ ಹೋಗಿ ಏನಾದ್. ರು ಬಂದ್ರೆ ಅವತ್ತು ಪಿ ಜಿಯಲ್ಲಿ ಊಟ ಮಾಡ್ರೆ ಆಗೋಯ್ತು ನಮ್ ಕತೆ ಯಪ್ಪಾ ದೇವ್ರೇ ಆಗಲ್ಲ. ಹಾ ಅನ್ಸುತ್ತೆ ತಿನ್ನೋಕೆ ಆಗಲ್ಲ ನಮ ನಮ್ಮ್ ಕೈಯಲ್ಲಿ ಮನೆ ಊಟಕ್ಕೂ ಇದಕ್ಕೂ ಹೋಲ್ಕನೆ ಮಾಡ್ಬಾರ್ದು ಅನ್ಸತ್ ಹಂಗೆ.
ಹೌದು ಏನು ಹೊಂದಕೋಬೇಕು ಏನು ತಿನ್ಬೇಕು ತಿನ್ಲೇಬೇಕು ಅನಿವಾರ್ಯತೆಗೋಸ್ಕರ ತಿಂತಿದ್ದೀರಾ ಅಂತ ಅನ್ಸುತ್ತೆ.
ಹಾ ಹೌದೂ. ಅಪ್ಪ ಪಿಜಿಗು ಕಾಸ್ ಕಟ್ಟಿ ಮತ್ತೆ ಹೊರ್ಗಡೆ ಹೋಗಿ ಅಲ್ಲಿ ಕಾಸ್ ಕಟ್ಟಿ ಯಾಕಪ್ಪ ತಿನ್ಬೇಕು ಈ. ಧೆ ಹೆಂಗೋ ಎಷ್ಟು ಅಷ್ಟು ತಿನ್ನೋಣ ಅಂತ ತಿಂತೀವಿ.
ಹೌದು.
ಏನ್ ಮಾಡಕ್ಕು ಆಗಲ್ಲ ತಿನ್ಬೇಕಷ್ಟೆ.
ಹ್ಮ್ ಮತ್ತ ಇನ್ನೇನ್ ಸಮಾಚಾರ - ಯಾರು ಏನಿಲ್ಲ ಅಂದ್ರೆ. ಗೆ ಹೆಂಗಂದ್ರೆ ಹಂಗೆ ಅಂದ್ರೆ ಒಂದೇ - ಕಡೆ ಅಂತ ಏನಿಲ್ಲ ನಮ್ಗೆ ಯಾವಾಗ ಔಟ್ಸ್ ಅಂದ್ರೆ ಹೊರ್ಗಡೆ ಯಾವಾಗ ತಿನ್ಬೇಕ ಅನ್ಸುತ್ತೆ ಅವಾಗ ಹೊರಗಡೆ ಹೋಗ್ ತಿಂತೀವಿ ಯಾವಾಗ ಮನೆಗೆ ಮಾಡ್ಕೊಬೇಕಂತ ಅನ್ಸುತ್ತ ಮನೆಗೆ ಅಷ್ಟೆ.
ಹೌದಾ.
ದಿನ ಮನೆ ಅಂತಾನೇ ಏನ್ ಫಿಕ್ಸ್ ಇಲ್ಲ.
ಹಾ ಅಂದ್ರೆ ಎಲ್ಲಂದ್ರೆ ಅಲ್ಲಿ ಎಲ್ಲಿ ಇಷ್ಟ ಆದ್ರೆ ಅಲ್ಲಿ. ಹೌದಾ.
ಹ್ಮ್ ಹೌದು. ಮತ್ತಿನ್ನೇನು
ನೀವೇ ಹೇಳ್ಬೇಕು.
ಹೇಳ್ಬೇಕು ಏನ್ಏನಂತೆ ಏ -
ಇನ್ನೇನ್ ಕೆಲ್ಸಗಳು ಎಲ್ಲಾ ಓದೋದು ಆಗ್ಲಿ ಎಲ್ಲಾ ಹೆಂಗಿದೆ ಹೆಂಗ್ ನಡೀತಾ ಇದೆ ನಿಮ್ದು.
ಏ ಓದೋದೆಲ್ಲ ನಡೀತಾ ಇದೆ ನಮ್ಗು ರಜೆ ಸಿಕ್ಕಿದೆ. ಅಂದ್ರೆ ಪರೀಕ್ಷೆಗೆ ಪರೀಕ್ಷೆ ಇನ್ನೊಂದು ಮೂರ್ ನಾಲ್ಕ್ ದಿನದಲ್ಲಿದೆ. ಆ ಪರೀಕ್ಷೆಗೆ ಚೆನ್ನಾಗ್ ಓದ್ಕೊಂಡ್ರೆ- ಅ ದೇವ್ರ ಕಾಪಾಡ್ಬಿಟ್ರೆ ಅಷ್ಟೇ ಸಾಕು ಎಲ್ಲಾ ಪಾಸ್ ಆಗಿಬಿಟ್ಟ. ನಮ್ಗೂ ಆ ದೇವ್ರನ ಅದೇ ನೆನ್ಸ್ಕೊಂತೀವಿ ದೇವರೇ ಅಪ್ಪ ಕಾಪಾಡಪ್ಪ. ಹಾ ಹಾ ಅಂತಾ.
ಹ್ಮ್
ಅಂದ್ರೆ ಆ ದೇವ್ರನ್ನ ಒಬ್ಬೊಬ್ರು ದೇವ್ರನ್ನ ನಂಬೋದಿಲ್ಲ. ಆದ್ರೂ ದೇವ್ರ್ನ ನಂಬಬೇಕು ಎಲ್ಲ ದೇವರಿಂದಾನೇ ಆಗೋದು ಸ್ವಲ್ಪ ಜನಕ್ಕೆ ಅದು ಗೊತ್ತಾಗಲ್ಲ ಅಷ್ಟೇ ಅದು ಎ ಯಾರು ನಂಬೋದಲ್ಲ. ನಾನು ನಂಬಲ್ಲ ಅನ್ಕೊಂಡಿರ್ತಾರೆ ಅದು ತಪ್ಪದು. ಹಾ ನಮಗ್ ಗೊತ್ತಾಗುತ್ತೆ ಹ - ಒಬ್ಬೊಬ್ರು ನಂಬೋದಿಲ್ಲ ಆದ್ರೆ ಒಬ್ಬೊಬ್ಬರು ಅಂದ್ರೆ ಎಲ್ಲಾ ದೇವರಿಂದಾನೇ ಆಗೋದು. ದು ದೇವ್ರ್ನ ನಂಬಬೇಕು ಅಂತ ಹಂಗೆ.
ಸರಿ ಸ್ವಲ್ಪ ಸಮಯದ ನಂತರ ಮಾಡ್ಲಾ?
ಸರಿ.